ಹಲೋ ಎಕ್ಸಾಮ್ ಹೆಂಗತ ನಿನ್ನೆ
ಏ ಚಲೋ ಆಯ್ತು ಹಲೋ
ಹಲೋ
ಹಾ ಎಕ್ಸಾಮ್ ಚಲೋ ಆತ ನಿಂದ
ನಂದ ಚಲೋ ಆತ ಪ್ಪಾ ತಷ್ಟ ಕಳದಿದ್ರ
ಅಷ್ಟ ಅಲ್ಲ ಸ್ವಲ್ಪ ನಾರ್ಮಲ್ ಇತ್ತು ನಿಮ್ದ
ನಮ್ದು ಸ್ ಸ್ವಲ್ಪ ಸ್ಟ್ರಿಕ್ ಇತ್ತ ಸ್ವಲ್ಪ್ ಕ್ವಶಂಪಿಪರ್ ಅಂದ್ರೆ ಈಸಿ ಇತ್ತ ಅಷ್ಟಂದ ಟಫ್ ಇರ್ಲಿಲ್ಲ ನಾ್ ಕ್ವಶಂಪ ಬರ್ ಎರಡ್ ವರ್ಷದ ಬಿಡ್ಸಿದ್ದೆ
ಹಾ
ಬಿಡಿಸಿದ್ದ ವಿದಿತ್ ಸೇಮ್ ಇ ತ್ತ ತಪ್ಪು ಕಡಿಿಲ್ಲ
ಹಾ ಹಾ ನಮ್ದು ಅಷ್ಟ ನಾರ್ಮಲ್ ಇತ್ತು ಒಂದ್ ಲೆಕ್ಕಕ್ಕೆ
ಕ್ವ್ನ್ ಪೇಪರ್ ಯಾವದ ಹಳ ಕ್ವ್ನ್ ಪೇರ್ ಅಲ್ಲ ಆಕೋಶನ್ ಕೇೇಳಾತಾರ ಅವ್ರು ಒಳ್ಳೆ
ಹೌದು ಹಳೆವ ಹಳೆವ ರಿಫೀಟ್ ಆಗತ್ತ ನಾನು ಹಳೆವ ಓದಾತೀನಿ
ಹ ಅವನ ಹಳೆ ಕಸೆಂಟ್ಪುರ್ ಒಂದ್ ಮೂರ್ ವರ್ಷದ್ದ ಸಾಳ್ ಮಾಡ್ಬಿಟ್ರೆ ರಾಮಪ್ಪ ಬರಿಬೋದ ಕ್ವಶನ್ ಅನ್ಸರ್
ಹೌ ಎಷ್ಟ ಹೋ ಇನ್ ಎಕ್ಸಾಮ್ ನಿಮ್ಮ
ಹ್ಮ ನಿನ್ನೆ ಒಂದ ಮುಗತ್ ನಮ್ದು ಹಾ ಹ್ಮ ಹಾ ನಿನ್ನೆ ಸ್ಟಾರ್ಟ್. ನಮ್ದ
ಹ್ಮ್ ಹಾ ಹ್ಮ್ ಇಲ್ಲ ಇಲ್ಲ ನಮ್ಮ ಎರಡ ಮುಗ್ಧವ. ಓಪನ್ ಆಗತಾವ ಬಿಡ ಇವ ಹೊಳ್ಳಿಮಳ್ಳಿ ಇವ.
ಹೌದು ಮತ್ ಪೋಸ್ಟ್ ಪೋನ್ ಆತ ಮೊನ್ನೆ ಆರ ಒಂದ ಆಗಿರ್ಲಲ್ಲ ನಿಮ್ದ ಎಕ್ಸಾಮ್ ಮೊನ್ನೆ ಆತ ಅದ ಮುಂದೋಗಿತ್ತು ಒಂದು
ಹಾ ಆದ ಮತ್ ಆ ಪಿ ಜಿ ಸಿಟಿ ಸಮಂದ ಆಗಿತ್ತದು. ಈದ ಮತ ಇವತ್ತಿಂದ ಹೋತ ಇವತ್ತಿಂದು ಕ್ಯಾನ್ಸಲ್ ಆತ.
ಇವತ್ತ ಇತ್ತ ಇವತ್ತ ಎಕ್ಸಾಮ್ ಇತ್ತ ಏನ.
ಹಾ ಇತ್ತ ಇವತ್ತ ಇತ್ತ ಪೋಸ್ಟ ಪೊನ್ ಆತ್ ನೋಡ ಅದ.
ಒನ್ಫೋತ್ ಮ ಏನೋ ಮತ್ತ ಅವ್ರ. ನಾವ ಹಂಗ ಮುಂದ್ ಹೋಗ್ತಿರ್ತಾವ.
ಹೌದೌದು
ಹ್ಮ್ ಹೌದ ಅವ್ರ ತಂದ ಬರೀದ ಏನಲ್ಲತಿದ್ದೇ. ಇನ್ನೊಂದ ಎರಡ್ ಲಕ್ಸ್ ಎಕ್ಸಾಮ್. ಹಂಗ ನೋಡ್ಕೋಬೇಕತ್ತ.
ಹಾ ಹಾ
ಹ ನಮ್ಮಂದ್ರ ಎಲ್ಲ ಪ್ರಾಬ್ಲಮ್ ಸಬ್ಜೆಕ್ಟ್ ಆಗಿಬಿಟ್ಟಾವು.
ಹಾ ಹಾ ನಿಮ್ ಇಷ್ಟು ನಮ್ದು ಒಂದ ಪ್ರಾಬ್ಲಮ್ ಆಕೈತಿ.
ಹಾ ಅಷ್ಟು ಪ್ರಾಬ್ಲಮ್ ಮಾರಾಯ ಸ್ವಲ್ಪ ಏನ ಬರೀ ಉಳ್ಕಬಹುದು ಈ ಪ್ರಾಬ್ಲಮ್ನಗದು ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಇನ ಕೊಡ್ದನ್ ಕ್ವೆಷನ್ ಪಾ.
ಹೌದೌದು ನಾ ಈ ಸಲ ಲಾಸ್ಟ್ ಸೇಮ್ ಅಂತ ಈಸಿ ಕೊಡ್ತಾರ ಅಂತ ಮಾಡಿನಿ ಇವ್ರ
ಆದ್ರೂ ಆದ್ರೂ ಟ್ವಿಸ್ಟ್ ಮಾಡತ್ತಾರ ಕ್ವಶಂತಾಗೆ ನಿನ್ನ ನೋಡುವ ಕೊಠಾರಕ್ಕೆ ಎಷ್ಟ. ಥ್ರೀ ಕ್ವೆಶ್ಚನ್ ಅಮ್ಮಕದ ಅಾಗಿ ಯಾರಿಗ ಮಾಡಕ ಬರುವಂತದ್ದ
ಅಷ್ಟ ಒಪ್ಪಿತ್ತು
ಟಪ್ ಎಲ್ಲ ಟ್ವಿಸ್ಟ್ ಮಾಡ್ಯನ್ ಕ್ವಶ್ನ್ ಈಸಿ ಐತಿ ತಿಳ್ಕೊಂಡ್ರೆ ಕೋಸ್ಟಿನ್ ಹ ಆದ್ರೆ ಲಾಸ್ಟ್ ಪನಾಗ ಓಲ್ಡ್ ರರಿಿಮ್ ನೀವ ರಿಜಿಮ್ ಅಂತ ಏನೋ ಕೊಟ್ಬಿಟ್ಟ ನಾವ
ಹಾ ಹಾ
ಯಾರಿಗೆ ಗೊತ್ತಲ್ಲ ಓಲ್ ಮಂದ ಏ ನೀವ ಸಿ ಏನುಂತ ಪ್ರ
ಹಾ ಓವರ್ ಟ್ವಿಸ್ ಮಾಡಿಬಿಟ್ಯಾನ
ಅದ ಅದ್ರಾಗ ಟ್ವೆಸ್ಟ್ ಒಡೆದೆಮ್ ನೀರುಡೆಮ್ ಅಂತ ಅಂದ್ರ ಹಾ ಪಾಸರಿ ಇನ್ಕಮ್ ಟ್ಯಾಕ್ಸ್ ನಾ ಅಷ್ಟು ಐ ವರ್ಷ ತಮ್ ಕಲ್ತಿದ್ದೇವಲ್ ನಾವ ಆಪ್ಟರ್ ಸಕ್ಸಾಸ್ ನಾಟ್ ಆಫ್ ಟ್ಯಾಕ್ಸ್ ಅಂತ
ಹಾ ಹಾ
ಟು ಟಸ್ ಡಸ್ ನಾಟ್ ಟಾಸ್ಕ್ ಸಿಗ ನಾ ಹಾ ಡಸ್ ನಾಟ್ ಅ ಟಾಕ್ ವರ್ಡ್ ರೇಸುಮೆ
ಹಾ ಹಾ ನಿಡಿಸಿ ಮಾಂತ ಅದ ನೀವು ನೋಡಿ ಇಲ್ನ
ಹಾ ಅದು ಗೊತ್ತಾಗಲ್ಲದ ಇದ ಏನಿದ ರ್ಡಿಸಮ್ ನೀವರಿಸಮ್ ಮತ್ತೆಲ್ಲ
ಆ ಚಲ ಆ ಚಲೋ ಆಟ
ಥೋ ಐತಾ ಅದನ್ನ ಬರ್ದೆ ಒಡ್ ಜಿಮಾನ್ ಇವ್ರ ಜಿಮಾನ್ ಬರ್ದೆ ಬರದ್ಯಾ ಮಾಡಿದೆ
ಹಾ
ಯೇ ಅದ ಏ ಬ ಅದಕ್ಕೆ ಡಿಡಕ್ಷನ್ ಬರ ಅದಕ್ ಕರೆಕ್ಟ್ ಅಂದ್ರೆ ಟ್ಯಾಕ್ಸ್ ಕೊಡಕ್ ಬರದಿಲ್ಲ ಜಿಮಿಗೆ
ಹಾ ಹಾ
ಅಂದ್ರೆ ಡಿಡಕ್ಷನ್ ಏನ ನಾವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀಯ ಅದ ನಿಂಗ ಡಿಟೇಕ್ಷನ್ ತೆಗೊ ಹತಂದ್ರೆ ನೀೂ ರರಿಸಮಿಗೆ ಬರದಿಲ್ಲ ಅಂತದ ನೀನ್ನ ಕಮ್ಮ ಆಸ್ ಟೋಟಲ್ ಟಕ್ಸ ಕಟ್ ಆಗ್ಬೇಕು ಗೌರ್ಮೆಂಟಿಗೆ ಅ ನೀ ಏನಾರ ಒ ಇನ್ವೆಸ್ಟ್ಟ ಮಾಡಿದ್ದು ಅಥವಾ ವಿನ್ನಿಂಗ್ ಗೇಮ್ಸ್ ಏನಾರ ಹ ಎಲ್ ಆಐ ಸಿ ಪ್ರೀಮಿಯಮ್ಮ ಈಗಲ್ಲ ಹಾ ಇದೆಲ್ಲ ಪ್ರೀಮಿಯಂ ಮಾಡ್ಸಿರ್ತವಲ್ಲ ಆದ್ರ ಮ್ಯಾಗ ಅಮೌಂಟ್ ಲೆಸ್ ಮಾಡ್ಕೋದ ಲಲ್ಯಾಸ್ ಮಾಡ್ಕೊಂಡ ಏನ್ ಉಳಿತತ್ತಲ್ಲ ಅದ್ರ ಮ ಟಾಸ್ಕ ಕೊಡುದು ಇದು ಟಾಸ್ಕ ಕೊಡದ್ರ ಮ್ಯಾಗ ಓಲ್ಡ್ ಜಿಮಾ ನೀವರು ಜಿಮಾ ಅಂತಾರ ಯರು ಟ್ಯಾಕ್ಸ್ಗಳುದ ಓಲ್ಡಿಸಮ್ ಬೆಸ್ಟ್ ಆಕತಿ ಅಂದ್ರೆ ಓಲ್ಡಿಸ್
ಕ್ಲಾಸ್ ನೋಡ್ತೇನಾ
ಹಾ ಯೂಟ್ಯೂಬ ನೋಡಾತಿದ್ದೆ ಒಬ್ಬ ಸಿಕ್ಕರೋ ಇಿಲ್ಲಾ ನಾ ಹಿಮಾಮಂತದನ
ಹಾ ಹಾ
ತ ಅವ್ರ ಕ್ಲಾಸ್ ಶುರು ಆಯ್ತಾನಾ ನಿನ್ನೆ ಹೇಳಿದ್ ನೋಡಿ ಈ ಅವನ್ ತಾಸ್ ನೋಡಿದ್ಕ ಅವ್ ಹೇಳಿದ ಬಿದ್ದಿತ್ ಹಾ ಸಿಎಮ ಬಿಡಿಸಿದ್ ಸಾಲ್ವ್ ಮಾಡಿದ್ದ್ ಅಷ್ಟು ಕ್ವಶನ್
ಹಾ ಹಾ
ಸೇಮ್ ಅವ ಬಿದ್ದಿತ್ತು ಬಟ್ ಅಮೌಂಟ್ ಚೇಂಜ್ ಮಾಡಿದ್ರೆ
ಹೌದಣ
ಹಾ ಸೇಮ ಕ್ವೆಷನ್ ಡೆಟ್ ಒ ಡೆಟ್ ಅದು ನೋಡಿ ನೋಡಿ ಹೋಗಿದರ್ ಇದಿನ ಅಡಿಸಿಸಿಬ ಬಿಡ್ತದ
ಹಾ ಹಾಗಗ ಲೆಕ್ಕ ಮಾಡಿದ ಅ ಈಸಿ ಆಗ್ಬಿಟ್ಟದ ಅದು
ಚಕ್ಕ ಮಾಡಿ ಹೋಗಿವವಿ ಸೇಮ್ ಅಟ್ಟು ಮುಳಿಸಿ ಬಿಟ್ಟಿದ್ದ ಅವ ಕೇಸ್ ಸ್ಟೆಡಿ ಅ ಸಪ್ರೇಟ್ ಮಾಡಿದ್ದ ಮತ್ತ ಕೆಸ್ ಯಾವದೊ ಒಂದು ಕೆಸ್ ಸ್ಟೆಡಿ ಕಂಪ್ ಅಧ್ಸರಿ ಅಲ್ಲಪ್ಪ ಬರ ಬ
ಹಾ ಹಾ ಯಾವ ಬಿಲ್ಡಿಂಗ್ ನ ಮಂದ ಇತ್ತು ಎಕ್ಸಾಮು
ನಮ್ದ ಇದ ಇದ ಇದ ಪಿ ಜಿ ಬಡಿಂದ
ಹಾ ಹಾ ಅಲ್ಲಿ ಬಂದಿತ್ತು
ತೈತಲ
ಹಾ ಹಾ
ಅಲ್ಲೇ ಕೆಳಗ್ ರೂಮ್ಂಬರ್ ಕೆಳಗ್ ಬಂದಿ ತಂತೋಳ ಸ್ವಲ್ಪ ಸ್ವಲ್ಪ ಸ್ಟ್ರಿಕ್ಟ್ ಹಿಡಿದರೂ ಅದು ಸ್ವಲ್ಪ ಅಷ್ಟೊಂದು ಲೂಸ್ ಬಿಟ್ಟಿದ್ರೆ ಹೌ ನಮ್ಗೆ ಏನ್ ಬಂದಿಲ್ಲ ಎಮ್ ಕಾಮ್ ಒಟ್ ನಡು ನೋಡಿ ಅ ಅದೇ ಹೊಂಟಿದು ನಮ್ ಕ್ಲಾಾಸಗ ಏನ್ ಯಾರು ಬರ್ಲಿಲ್ಲ ನಮ್ಮ ಕ್ಲಸ್ ಯಾರು ಟೀಚರ್ಸ್ ಕಕ್ಕಳ ಬಂದಿದ್ರ ನಮ್ಗ
ಹ್ಮ್್ಮ ನಮಗ ಎಮ್ ಕಾಮ ದಾರ್ ಬಂದಿದ್ರ ಸೀನಿಯರ್ ಬಂದಿದರು ಹಾ ನಡ್ಸರಿ
ನಮ್ ಬಾಜು ಬಿಎ ದಾರು ಬಂದಿದ್ರಪ್ಪಾ
ಹಾ ಹಾ. ನಮಗ್ ವೇಷ ಇರಲಮ್ಮ್.
ಹ ನಮ ಪೇಲ್ ಆಗಿ ಬಂದಿದ್ ಅವರದ ಇಂಗ್ಲೀಷ್ ಇತ್ತ.
ಹ್ಮ್ ಹ್ಮ್
ಆಯ್ತು ಅವ್ರದ ಮೂರ್ ತಾಸ ನಮ್ದು ಎರಡು ತಾಸ.
ಮೂರ್ ತಾಸ ಯಾಕ ಅವ್ರಿಗೆ.
ಅವ್ರ್ದ ರಿವಾಜಟ್ ಎನಿ ಪಿ ಅವ್ರ.
ಓ ಹೌದಲ್ಲ ಹಾ ಹಾ ಹಾ ಎಂಬತ್ ಮಷಿಂದಲ್ಲ ಅವ್ರದ್ದ.
ವಾಜ ಬಂದ್ರು ಅವರು ಎಂಬತ್ ಮಾಡಸಿ ಬರ್ಬೇಕಲ್ಲ ಅವರಿಗೆ ಇಪ್ಪತ್ ಮಾರ್ಸ್ ಇಂಟರ್ನಲ್.
ಹಾ ಹಾ ಹ ಹಾ ಅದಕ ಹಾ ನ. ಹಲೋ ಹಲೋ. ಹಾಂ. ಬಾ ತಮ್ಮ. ಅದಾನ ಬಾ ಹಾ ಅಣ್ಣಾ ಹಲೋ.
ಹ ಅದ ಅವ್ರದ್ದ. ಇಂಗ್ಲೀಷ್ ಇತ್ತಪ್ಪ ಅವ್ರದು.
ಹಾ.
ನೋಡಿದ್ರ ಏನೇನೋ ಬರ್ಯತಿದ್ರ ಇಂಗ್ಲೀಷ್.
ಹ್ಮ್ ಹ್ಮ್ ಅವ್ರೀ ಇಂಗ್ಲೀಷ್ ಕನ್ನಡ ಈಗ್ಲೂ ಐತಿ ಅವ್ರಿಗೆ.
ಅದ ತರ್ಡ್ ಸೆಮ್ ದಾರ್ ಬಂದಿದ್ದೀರಾ ಫಿಫತ್ ಸೆಮ್ ಅಲ್ಲಾ. ಥರ್ಡ್ ಸೆಮ್ಟಾರ್ ಬಂದಿದರು ನಮ ಬಾಜು ಫಿಫತ್ ಸೆಮಾರ್ ಅಲ್ಲನಂದಿದ. ನಮ್ದು ಎಕ್ಸಾಮ್ ಮುಂದ ಹೋಗಿದ್ದು.
ಎಕ್ಸಾಮ್ ಯಾವ್ದ ಮತ್ತೆ. ನಮ್ದ್ ಮಧ್ಯಾಹ್ನ ಇಟ್ಟ ಚಲೋ ಮಾಡ್ಯವ ಸ್ವಲ್ಪ ಹೋದಾಗ ಟೈಮ್ ಸಿಗ್ತೈತಿ.
ಹಾ ಬೆಳಿಗ್ಗೆ ಯಾರು ಹೋಗಾಕೂ ಆಗುಲ್ಲ ಬಿಡ ಲಘು ಎದ್ದ.
ಹಾ ತಂಡ್ಯಗಾಗುದು ಇಲ್ಲ ಇವ ಮಧ್ಯಾಹ್ನ ಅಟ್ಟ ಹೋಗಿ ಇಲ್ಲ ಹೋಗಿ ಎರಡ್ ತಾಸ ಕುಂತ ಓದ ಹಕೋಬೋದು ಮತ್ತೆ ಹ ಎರಡ್ ಗಂಟೆಯಿಂದ ಮತ್ತ ಆರಾಮ್ ಬರಿಬೋಧ ಎಕ್ಸಾಮ್.
ಟೆನ್ಷನ್ ಇಲ್ಲಾಂಗ ಹೋಗದ ಇದ ಬೆಳಿಗ್ಗೆ ಎದ್ದು ರೆಡಿ ಆಗಿ. ಬಸ್ಂದ ಈಗಲ್ಲ ಸ್ಕೂಲ್ ಅಂದ ಚಲೋ ಅದ ಅವು ಎಲ್ಲ. ಎಲ್ಲ ತುಂಬಕೊಂಡ್ ಹೊಕ್ಕವ.
ತುಂಬಕೊಂಡ ಹೊಕ್ಕವ್ ಗದ್ಲಾಗಿ ಬಿಡುತೈತಿ ಮಧ್ಯಾಹ್ನ ಆದ್ರ ಖಾಲಿ ಇರ್ತಾವ್ರಾ ಆರಾಮ್ ಹೋಗಬೋದ. ಮತ್ತೆ ಚಾ ಗಿ ಕುಡ್ದಿಲ್ಲ.
ಚಾ ಆಗೇತ ನಿಂದ.
ಕೇ ಐವತ್ ರೂಪಾಯಿ ಐವತ್ ರೂಪಾಯಿ ಕೊಡ್ಬೇಕ ಇ ಕೊಡ್ತಾನ ಇ ಸರ್ ಐವತ್ತು ರೂಪಾಯಿ ಅವನ್ ಕೊಡ್ಬೇಕಕ್ ಮೊನ್ನೆ ಎಲ್ಲ ನ ಇದ ಬಳ ನ್ ಮಾಡಕ ಸಕಂಗ ಇವು ಒಂದೇ ಇರ ಮುಲ ನಾತನಾಂಗಾರ
ಹಾ ಒಂದ್ ಮುಗೀತು ಇನ್ನೊಂದ್ ಐದ್ ಎಕ್ಸಾಮ್ ಅದಾವ ಹ ಅದ ಟೆಲಿಗ್ರಾಮ್ ಏನೋ ಬಿಡವಲ್ರಪ್ಪ ಅವ್ರ ನಲವತ್ತು ಡಃಳಝಮೀಟರ್ ಒಬ್ಬನೇ
ಎದುರಲ್ಲ ಹಾ ಈಗದ ಕ್ಲಾಸಿಂದ
ಹಾ ಬ್ಲಾಕ್ಲಾಟ್ಮೆಂಟ್ ಬಿಡಾವಲ್ರಿ
ಹೌದ ಹೌದು ಲೇಟ್ ಆಗ್ಬಡತ ಆಗ ಎಕ್ಸಾಮ್ ಹೋಗಿರ್ತವೆ ಆಗ ಹುಡ್ಕುದಾಗ
ಹಾ ಆ ಬಿಡಾತಾರ ಆಮೇಲೆ ಅಲ್ಲ ಇದಕ್ ನೋಟಿಸ್ ಬೊಡಿಗಿ ಹಚ್ಚಕತ್ತಾರ ಮತ್ ತಲ್ಲೆ ನೋಟಿಸ್
ಹೌದ ಹೌದ ಟೆಲಿಗ್ರಾಮ್ನಾಗ ನಾನು ಜಾಯನ್ ಆಗಿಲ್ಲ ಇವ್ರು ಯಾರ ವಾಟ್ಸಪ್ ಪ್ರೂಫಿಗೆ ಬಿಡ್ತಾರಲ್ಲ ಅವಾಗ ನೋಡ ಇಲ್ಲ ಯಾರ ಹೇಳ್ತಾರಷ್ಟ
ಅಲ್ಲೇ ಆ ಚು ಹಚ್ಚು ಕೊಡ ಅಲ್ಲ ಅಟ್ಟರು ಹೋಗ್ಯು ಬ ಮುಗ ಒದ ಕದಲ ಕದಲಾ ಲಗೋ ಬಿಟ್ರೆ ನಮ್ಗೂ ಆರಾಮ್ ನೋಡಾಕ್ ಬರ್ತತಿ
ಹೌದಲ್ಲ ಐವತ್ತರ ಎಡ್ ಕೊಡು ತೆಲಗ್ರಾಮ ಜಾಯಿನ್ ಆಐ ಬಿಟ್ಟಿ ನೋಡಾಕ ಹ್ಮ ಟೆಲಿಗ್ರಾಮ್ ದಾಗ್ ಜಾಯಿನ್ ಆದಿ
ಅದೇ ಟೆಲಿಗ್ರಾಮ್ ಆಪ್ ಐತಂತಪ ಒಂದ ಈ ತಿಂಗಳು ಪೂರಾ ಬಂದ್ ಐತನ್ ಟೆಲಿಗ್ರಾಮ್
ಟೆಲಿಗ್ರಾಮ್ ಒನ್ ಚಲ ಆಗ್ಬಿಟ್ಟತಿಗ ಎಲ್ಲಾಕ್ಕ ಹೌದು ಏನೇ ಬಂದ್ಗತ್ತು ಟಲಿಗ್ರಾಮ್ ಇ ಸರ್ವರ್ ಪ್ರಾಬ್ಲ್ ಹ ಏ ಇದೆ ನೀಟ್ ಎಕ್ಸಾಮ್ ಸಂಬಂಧ
ಬಂದ್ ಮಾಡ್ಯಾರ ಅಂತ
ಹಗ ಹೋದಾತಿದ್ದೇನಾ ಅಲ್ಲಿದ
ಮುಖದ ಟೀಗ ನಿ ಮನ್ ಉಡೋಕ ಸರಪ್ಪ ಟೋಗೊಮ್ಮ ಹಾಂ
ಜಾಮತ
ಹ ಮುನ್ಸ್ಬೇಕು ಅಸ್ಟ ಟೈಮ ಮ ಮಾಡ್ಬೇಕಕ್ ನೋಡ್ಬೇಕು ಮತ್ತೆ ಇನ್ನಿಸ ಮಾಡಿಲ್ಲ ನೋಡ್ಬೇಕ ಮಾಡ ನೋ ಕ
ಹ್ಮ ಹ ಮಾಯಿ ಬಿಡ್ಚು ಲೋಕತ್ತ
ಹ್ಮ ಮಾಡ ನಿನೆ ಮಾಡಿಲ್ಲಾ ನೋಡ ಮಾಡುದಾರ ಮಾಡಣೇ
ಚಾ ಗಿ ಕುಡ್ದು ಹ್ಮ